ಸಮಯ ನಾನು ಅರಾಮಂದ ನೋಡಿ
ಏನ್ ಮಾಡಾತಿದಿ
ನಾಾ ಊಟ ಮಾಡಿದ್ದ ಹೇಗಗ
ಹಾ ನಮ್ದು ಆಯ್ತು ನೋಡಿ ಈಗ
ಹೌದ ಕೆಲ್ಸಕ್ ಹೋಗಿಲ್ಲವತ್ತ
ಹ್ಮ್ ಹೋಗಿದ್ದೆ ಕೆಲ್ಸದ ಮೇಲೆ ಐತೆ ಆಫೀಸ್ ಒಳಗ
ಹೌದ ನಾನು ಕರೆಸಿಕೊಂಡಿದ್ದೆ
ಹೌದಾ
ಹಲೋ
ಊಟ ಟೈಮಿಂಗ್ ಏನ್ ನಿಮ್ದು
ನಮ ದುಡ್ಡು ಟೈಮಿಂಗ್ ಒಂದವರಿಂದ ಎರಡುವರಿ ನೋಡ
ಹೌದಾ ನಮ್ದು ಸೇಮ ಒಂದುವರಿಂದ ಎರಡುುವರಿ
ಹೌದಾ ಹ್ಮ ಮತ್ತೆ ಸ್ಕೂಲ್ ಲೈಫ್ ಅದೇ ಹೆಂಗಿತ್ತು ನಿನ್ ಮೊದ್ಲಿಂದ ಅದ ಎಲ್ಲ
ಹ ಊರ್ ಲೈಫ್ ನಂದು ಒಂದ್ ಕಡೆ ನನ್ ಕಲ್ತ ಇಲ್ಲ ಬೇರೆ ಬೇರೆ ಕಡೆ ಭಾಾಸ ಊರ ಒಳಗ ಅಡ್ಡಾಡ
ಹೌದಣ್ಣ
ಹಾ ಒನ್ ಟು ಫೋರ್ತ್ ಬೇರೆ ಆ ಫಿಫತ್ ಕ್ಲಾಸ್ ಬೇರೆ ಮ ಸಿಕ್ಸ್ತ್ ಟೆಂತ್ ಬೇರೆ
ಹೌದಾ ಹಂಗ್ಯಾಕ್ ಮಾಡಿದ್
ಅಂದ್ರ ನಮ್ದ ಹುಬ್ಳಿನೇ ಒಂದ ನಮ್ದೂರ ಅಲ್ಲಿ ಒಂಟು ಹೋದ್ ಕಲ್ತೆ ಮಸಿತ್ ನಂದು ನ ರ ಅಲ್ಲಿ ಕ ಅಲ್ಲಿ ಕಲ್ತ್ ಮತ್ತ ನನ್ ಮೂರರ್ಜ ಸೆಲೆಕ್ಟ್ ಆದತ ಮತ್ತ ಅಲ್ಲಿ ಹೋಗ್ವಿ ಸಿ ಮರಾರ್ಜಿ ಬೇಡ ಅಂತ ಮತ್ ನ ಸಿ ಟತ್ ಅ ಮತ್ತೆಲ್ಲಾಗ ಎಜುಕೇಶನ್ ಅಲ್ಲೇಕತ
ನಿಮ್ದು ಇದು ನಮ್ದು ಎಜುಕೇಶನ್ ಅಲ್ಲೇ ನಮ್ಮೂರಾಗ ಕನ್ನಡ ಸ್ಕೂಲ್ದ ಒೋಗ ಐತೆ
ಹಾ ಒನ್ ಟು ಟೆನ್ತ್
ಒನ್ ಟು ಸೆವೆನ್ತ್ನಾನು ಅಲ್ಲೇ ಆಯತ್ ನಮ ಆಮೇ ಅ ಎಡ್ ಎಂಟನೇ ಹತ್ರರಿಂದ ಹತ್ತನೇತ್ರರ ತನ ಹೈಸ್ಕೂಲ್ ಆಯ್ತ ಅಲ್ಲೇ ನಮ್ಮೂಊರಾಗ ಆಮೇಲೆ ಫಸ್ಟ್ ಇಯರ್ ಫರ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಧಾರ್ವಾಡ ಕ ಆಚಿದ್ದೇ ನಾನು ಆಮೇಲೆ ನಮ್ದ ನಮ್ ಊರಾಗ ಆರ್ಟ್ಸ್ ಸಬ್ಜೆಕ್ಟ್ ಅಷ್ಟ ಇತ್ತ ಕಾಮರ್ಸ್ ಇದತಿಿಲ್ಲ ಹಂಗಾಗಿ ನಾನು ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊಂಡಲ್ಲ ಧಾರ್ವಾಡಕಕ್ಕ ಹಚ್ಚಿದೆ ಧಾರ್ವಾಡಕ್ ಹಚ್ಚಿ ದ ಆಮೇಲೆ ಬಿಕಾಮ್ ಧಾರವಾಡದಾಗ ಕುಮಾರೇಶ್ವರ್ ನಗರದಾಗ ಗೋರ್ಮೆಂಟ್ ಕಾಲೇಜ್ ಸಿಕ್ ನನಗ ಡಿಗ್ರಿ ಲೈಫ್ ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡಿದೆ ತ್ರೀ ಇಯರ್ಸ್ ಅಲ್ಲೇ ಮಾಡಿದೆ ಬಿಕಾಮ್ ಆಯ್ತು ಆಮೇಲೆ ಒಂದ್ ಸಿಕ್ಸ್ ಮಂತ್ಸ್ ಕಂಪ್ಯೂಟರ್ ಕ್ಲಾಸ್ ಆ ಕಂಪ್ಯೂಟರ್ ಕ್ಲಾಸ್ ಅದು ಹಚ್ಚಿ. ಎಲ್ಲಾ ಎಜುಕೇಶನ್ ಮುಗಸಿದೀನೆ.
ಕಾಲೇಜ ಪಿಯುಸ ಕಾಲೇಜ ಅಲ್ಲ ಗವರ್ಮೆಂಟ್ ಕಾಲಜ ಏಂಡ ಪ್ರೈವೇಟ್ ಕಾಲಜ.
ಗೌರ್ಮೆಂಟ್ ಕಾಲೇಜ ನೋಡ್ ಬಂದಲ್ಲ.
ಹೌದಾ ಡಿಗ್ರ ನ ಬ ಗರ್ಮಂಟ್.
ಹ್ಮ್ ಬಿದ್ರನು ಗೋ.
ನಿಮ್ಮ್ ಊರೊಳಗೆ ಇದ್ದಿದ್ದಲ್ಲಾ ಕಾಲೇಜ್
ಅಂದ್ರೆ ನಮ್ದು ಕಾಲೇಜ್ ಅಂದ್ರೆ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಆರ್ಟ್ಸ್ ಸಬ್ಜೆಕ್ಟ್ ಕಷ್ಟ ಇತ ಕಾಮರ್ಸ್. ಸೈನ್ಸ್ ಅದು ಯಾವ್ದ ಇದಿಲ್ಲ ನಮ್ದ ಅಂಗಾಗಿ ಈಗ ನಾವು ಧಾರವಾಡ ಬಿಟ್ರ ದಿನ ಹೋಗ್ಬೇಕಾಗಿತ್ತ ಹಂಗಾಗಿ ನಮ್ದು ಧಾರವಾಡ ನಿಯರ್. ಆತಲ್ಲ ಧಾರವಾಡ ಹೋಗ್ಬಿಡ್ತೀವಿ ನಾವು
ಹೌದಾ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ರಿ
ಹಾ ಡೈಲಿ ಅಪ್ ಅಂಡ್ ಡೌನ್ ಅಲ್ಲ.
ಹ್ಮ್ ಹಾಸ್ಟೆಲ್ ಗಿಸ್ಟಲ್ ನೋಡ್ಬೇಕಿಲ್ಲ ಎಲ್ಲಾದ್ರೂ.
ಅಂದ್ರ ನಲ್ಲವತ್ತೈದ್ ನಿಮಿಷದ ದಾರಿ ಅಷ್ಟ ಇತೈ ನಮ್ದು.
ಹಾ.
ಹಂಗಾಗಿ ಡೈಲಿ ಅಪ್ ಅಂಡ್ ಡೌನ್ ನೆ ಮಾಡ್ತಿದೆ ಧಾರವಾಡಿಂದ ಹ್ಮ್ ಹ್ಮ್.
ಹಾ ನಾನು ಡಿಗ್ರಿ ಹಾಸ್ಟೆಲ್ ಒಳಗಿದ್ದೆ. ಹುಬ್ಬಳ್ಳಿ ಒಳಗ ಗವರ್ಮೆಂಟ್ ಕಾಲೇಜ್ ಹತ್ತಿದೆ ನಮ್ಮರಿಂದ ನಮ್ ಬರ ದೂರ ಆಗ್ತ. ಡೈಲಿ ಬರಕ್ ಹಾಕಿತ್ತಲ್ಲ ಎರಡ್ ಬಸ್ ಚೇಂಜ್ ಮಾಡಬೇಕಿತ್ತ. ಹ್ಮ್ ಅದಕ್ ನಾನ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೆ ಅಲ್ಲಿ ನಮ್ಮ್ ಕಾಲೇಜ್ ಕಡೆನ ಅದು ಸೆಲೆಕ್ಟ ಆತ ನಾ ಮೂರುವರ್ಷ ಅಲ್ಲೇ ಇದ್ದೆ ಆರಾಮ. ಹಂಗ ಮಾಡಿ ಮುಗಿಸಕೊಂಡೆ.
ಅಂದ್ರ ಮನಿ ಒಳಗೆ ಅಪ್ ಅಂಡ್ ಡೌನ್ ಮಾಡೋಕಿಂತ ಹಾಸ್ಟೆಲ್ ಲೈಫ್ ಹೆಂಗಿ ನಿಮ್ದ.
ಹ್ಮ್ ಹಾಸ್ಟೆಲ್ ಚಲೋ ಇತ್ತು ಊಟದು ಎಲ್ಲಾ ಚಲೋ ಇತ್ತು ಊಟ ಎಲ್ಲಾ ಚಲೋ ಕೊಡ್ತಿದ್ರ ಚಲೋ ಇತ್ತು ಅಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲಾ ನ ಫ್ರೆಂಡ್ಸ್ ಜೊತ ಇರ್ಬೇಕಲ್ಲಾ ಎಲ್ಲಾ ನೈಟ್ ಗಿಟ ಎಲ್ಲಾ.
ಹ್ಮ್.
ವಾರಕೊಮ್ಮೆ ಊರಿಗೆ ಹೋಗತಿದ್ವಿ ಸಂಡೆ ಅದು ಹೋಗಿ ಮತ್ತ್ ಮಂಡೆ ಬರದು ಅದೇ ಬೆಸ್ಟ್ ನೀ ಎಲ್ಲಿ ಹಾಸ್ಟೆಲ್ ಲೈಫ್ ಇಲ್ಲೇ ಇಲ್ಲಾನ.
ಇಲ್ಲ ಇಲ್ಲ ಹಾಸ್ಟೆಲ್ ಲೈಫ್ ಇಲ್ಲ ಇಲ್ಲ ನೋಡ ನಂದು ಹ್ಮ್ ಹಾಸ್ಟೆಲ್ದಾಗ ಇನು ಎಲ್ಲಾ. ಹಾಸ್ಟೆಲ್ದ ಏನ್ ಗೊತ್ತನ ಇಲ್ಲ ನಂಗ ಹ್ಮ್.
ಚಲೋ ಇರತ್ತ ಅದು ಫ್ರೆಂಡ್ಸ್ ಜೊತೆ ಇರ್ತೇವಲ್ಲ. ಟ್ವೆಂಟಿ ಫೋರ್ ಅವರ್ಸ್ ಚಲೋ ಇರ್ತತಿ ಫ್ರೆಂಡ್ಸ್ ಜೊತೆ ಆರಾಮ್ ಇರ್ಬೋದು.
ಹೌದ ಅಂದ್ರೆ ನಂಗ ಕನ್ನಡ ಸಾಲಿ ಅಂತ ಅಂದೇನ ನೀನು ಒಂದನೇತ್ರರಿಂದ ಆರನೇತ್ರರ ತನ.
ಹ್ಮ್ ನಮ್ದು ಇದನ್ನ ಸ್ಕೂಲ್. ಕನ್ನಡ ಮೀಡಿಯಮ ಹ್ಮ್ ಬಿಸಿ ಊಟ ಎಲ್ಲಾ ಬರ್ತಿತ್ತು ನಮ್ದು ಅವಾಗೆಲ್ಲಾ. ಚಲೋ ಇತ್ತು ಬಿಸಿ ಊಟ ಮಸ್ತ ಇರ್ತಿತ್ತ್
ಹ್ಮ್.
ಏನೇನ್ ಕೊಡ್ತಿದ್ರು.
ನಮ್ದು ಅನ್ನ ಸಾರು ಬರ್ತಿತ್ತು. ಮೊಸೂರು ಬರ್ತಿತ್ತ ಬಿಸಿಬೇಳೆ ಭಾತ್ ಪಲಾವ್.
ಹ್ಮ್.
ಎಲ್ಲಾ ಬರ್ತಿತ್ತು.
ಚಲೋ ಬಿಡವ್ವ ನಮ್ದು ಸೇಮ್ ಅಂಗ ನಮ್ದು ಸೇಮ್
ಮತ್ತ ಮತ್ತ್ ನಾವ್ ಹೈಸ್ಕೂಲ್ ಬಂದಿಂದ ಹಾಲ್ ಕೊಡಕ್ ಸ್ಟಾರ್ಟ್ ಮಾಡಿದ್ರ ಹಾಲ್ ಕೊಡ್ತಿದ್ರಲ್ಲ ನಾವು ಗ್ಲಾಸ್ ತಗೊಂಡ್ ಹೋಗಿ ಹಾಲ್ ಕುಡಿತಿದ್ವಿ
ಆಮೇಲೆ ಬೋಟ್ಸ್ ಬರ ಆಗ್ತಲ್ಲಾ ಅದ ಒಂದ್
ಹಾ ಅದು ಕೊಡ್ತಿದ್ರ ಮತ್ ಬಿಸ್ಕೆಟ್ ಕೊಡ್ತಿದ್ರ ರಾಗಿ ಬಿಸ್ಕೆಟ್ ಅಂತ
ಹೌದ ಎಲ್ಲಾ ಮೊದ್ಲಿನ ಲೈಫ್ ಚಲೋ ಇತ್ತಲ್ಲಾ
ಹಾ ಈಗನ್ ಹುಡ್ಗರು ಎಲ್ಲಾ ಮನೆಯಿಂದ ಕಟ್ಕೊಂಡ್ ಹೋಗ್ತಾರ ಡಬ್ಬಿ ನಾವು ಪ್ಲೇಟ್ ತಗೊಂಡ್ ಹೋಗೋದು ಅಷ್ಟ್ ಬಿಸಿ ಊಟ ಮಾಡ ಕಾಯ್ತಿದ್ವಿ
ಅದ ಈಗೆಲ್ಲಾ ಗೌರ್ಮೆಂಟ್ ಸ್ಕೂಲ್ ಕಾಲೇಜಗ ಅದು ಯಾರು ಅಡ್ಮಿಷನ್ ಮಾಡ್ಸ ಲ್ಲ ಎಲ್ಲ ಪ್ರೈವೇಟ್ ಪ್ರೈವೇಟ್ ಅಂತಾರ ಅದು ಎಜುಕೇಶನ್ ನನ್ಗೆ ಇಂಪಾರ್ಟೆಂಟ್ ಕೊಡ್ತಾರಲ್ಲ ಹಾಗ ಹಾಗೆ
ಒಂದ್ ವರ್ಷ ನಮ್ದ್ ಡಿಗ್ರಿ ಒಳಗ ಹದ್ನೈದ್ ನೂರ್ ಕೊಟ್ರ ಮುಗೀತಿಿದ್ದ ಈಗನ್ ಎಜುಕೇಶನ್ ಫೀಸ್ ನೋಡಿದ್ರ ಕೇಳಕ್ ಆಗಲ್ಲ ಹೌದು ಎಲ್ಲಾ ಬಾಳ್ ರೇಟ್ ಆ
ಪಾಪ ತಂದಿ ತಾಯಿ ದುಡಿದು ಸಾಲಿಗೆ ಹಾಕ
ಹ್ಮ್ ಮತ್ ಚಲೋ ಎಜುಕೇಶನ್ ಕೊಡಸ್ಬೇಕನ್ನೋದ ಎಲ್ಲಾರ್ದು ಆಸೆ ಇರ್ತತ್ತತೆ ಚೊಲಾ ಎಜುಕೇಶನ್ ಕೊಡಸ್ಬೇಕಂದ್ರೆ ಮತ್ತ ಪಾಪ ಹಾಕ್ಲೇಬೇಕ ಅವ್ರಿಗೆ
ಹೌದು ಹಂಗಾದ ಪಾಪ ಎಷ್ಟ್ ಕಷ್ಟ ಆಗತೈತವ
ಹ್ಮ್ ಹೌದು ಈಗ ಗೌರ್ಮೆಂಟ್ ಕಾಲೇಜ್ ಅನ್ಕಳೆ ಒಂದ್ ಇದು ಒಂ ತರ ನೋಡ್ತಾರೆ ಯಾರು ಹಾ ಇದನ್ನ ಮಾಡಲ್ಲ ನಮಗೆಲ್ಲಾ ಏನುಣ ಹಾ ನಮ್ಗೆ ನಾವೆಲ್ಲ ಕಲಿ ಇಾಗೆಲ್ಲಾ ರಿಚ್ ಪೀಪಲ್ಸ್ು ಬರ್ತಿದರು ಎಲ್ಲಾರೂ ಬರ್ತಿದ್ ಗರ್ೆಂಟ್ ಕಾಲೇಜ್ ಅಷ್ಟ ಇದ ಇರ್ತಿದಿಲ್ಲ ಎಲ್ಲರೂ ಕಖಲಿ ಈಗಿನೋ ಯಾರು ಗೌರ್ಮೆಂಟ್ ಕಾಲೇಜ್ ಅಂದ್ರ ಗೌರ್ಮೆಂಟ್ ಕಾಲೇಜ ಅಂತ
ಈಗ ಗೌರ್ಮೆಂಟ್ ನೌಕರಿ ಅದುು ಹೆಚ್ಚನಿಕ್ ಚಲ ಗೌರ್ಮೆಂಟ್ ಸ್ಕೂಲ್ದಾಗ ಕಲ್ತಾವ್ರ ತಗೊಂತಾರ ಹೊರದು ಪ್ರೈವೇಟ್ ಸ್ಕೂಲ್ದಾಗ ಕಲ್ತದ ಏನೋ ಜಾಸ್ತಿ ತಗೋದೇ ಇಲ್ಲ ಅಂದ್ ಗರ್ಮೆಂಟ್ ಸ್ಕೂಲ್ಗ್ರರು ಯಾರು ಇಂಪಾರ್ಟೆನ್ಸ ಕೊಡಲ್ ನೋಡಿ ಈನ್ ಕಾಲ್ ತ ಹ್ಮ್ ಏನ್ ಮಾಡುದು
ಹ್ಮ್ ಅವ್ರಿಗೆ ಪ್ರೈವೇಟ್ ಕಾಲೇಜ್ ಕಲ್ತವ್ರಿಗೆ ಬರ ಎಜುಕೇಶನ್ ಬುಕ್ಸ್ ಪರ್ಪಸ್ ಅಷ್ಟು ಓದ ಇರ್ತಾರ ಅವನಿಗೆಷ್ಟ ನಾಲೆಜ್ ಇರ್ತದೆ ಬ ಪ್ರೈವ ಗೌರ್ಮೆಂಟ್ ಹಚ್ಚಿದ್ರೆ ಎಲ್ಲಾ ಿಸ ನಾಲೆಜ್ ಎಲ್ಲಾ ಇರುತ್ತ ಅವ್ರಿಗೆ ಹಂಗಾಗಿ ಅವ್ರಗ
ಮೊದಲೆಲ್ಲಾ ಎಷ್ಟ್ ಚಂದ ಆಟ ಆಡಸ್ತಿದ್ರು ಖೋ ಖೋ ಕಬಡ್ಡಿ ರನ್ನಿಂಗು ವಾಲಿಬಾಲು ತ್ರೋಬಾಲು ಎಷ್ಟು ಚಂದ ಒಂದ್ ತಾಸ ಬಿಡ್ತಿದ್ರರು ನಮ್ಗ ಆ ಆಟಾಡಕ್ಂತನ ಎಷ್ಟು ಚಂದ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಸ್ಕೂಲ್ಗಿನ್ನು ಹೋಗ್ಬೇಕಕ್ ಹೋಗ್ಬೇಕ ಅಂತ ಹೇಳಿ ಎಲ್ಲ
ಈಗನ್ ಪೇರೆಂಟ್ಸ್ ಬರೇ ಹಓದ್ರಿ ಹಓದ್ರಿ ಯಾವವುದಕ್ಕೂ ಇದು ಮಾಡಲ್ಲ ಸ್ಪೋರ್ಟ್ಸಿಗು ಸೇರಿಸಸ್ಬೇಕು ಎಲ್ಲದಕ್ಕೂ ಸೇರಿಸ್ಬೇಕು ಏನಿಲ್ಲ ಬರೀ ಓದೋದು ಹದ ಅಂದ್ರ ಹುಡುಗರು ಯಾವ್ದಂತ ಓದ್ಬೇಕಕ್ ಅದ್ರಕು ನಮ್ದ್ ಬರ ಆರ್ ಸಬ್ಜೆಕ್ಟ್ ಈಗಿನ ಅವ್ರದಂದ್ರೂ ಇಷ್ಟ ಪಕ್ ಮುಗ್ಸಿರ್ತಾವ ಯಾವ
ಅದ್ಂತೇನಿ ಈಗ ಹೋಮ್ ವರ್ಕ್ ಅದು ಏನಾರ ಹುಡ್ಗುರು ಕೊಟ್ರಂದ್ರೆ ಎಲ್ಲಾ ಫೋನ್ಾಗ ಕೊಟ್ರ ತರ್ ಅವು ಎಲ್ಲಾ ಫೋನ್ ಯಾಗ ನೋಡ್ಕೊಂಡ್ ನೋಡ್ಕೊಂಡ್ ನನ್ಸರ್ ಹುಡುಕ್ಬೇಕೇಕ ಹಂಗಾಗಿಫೋನಿ ಬಾಳ ಆಡಕ್
ಹಾ ನಾವ್ ಒಂದ್ ಪಾಠ ಇದ್ರ ಆ ಪಾಠದೊಳಗೆ ಓದಿ ಅದ್ರಳಾಗ ಆನ್ಸರ್ ಹುಡುಕ್ತಿದ್ವಿ ಇವ್ರಿಗೆ ಏನಿಲ್ಲ ಫೋನ್ ಹೊಡದ್ರ ಆನ್ಸರ್ ಸಿಕ್ಬಿಡೈತಿ ಆರಾಮ್
ಅದಂತೇನೆ ಎಲ್ಲ ಫೋನ್ಯಗ ಫೋನ್ಯಗ ಅಂದ್ರ ಮಕ್ಳು ಎಷ್ಟು ಅಳಾಗ
ಹ್ಮ್ ಫೋನ ಕೊಡ್ಬಾರ್ದವ್ರೀ ಸ್ಮಾರ್ಟ್ ಫೋನ ಯೂಸ್ ಮಾಡ್ಬಾರ್ದ ಸ್ಕೂಲ್ ಒಳಗ ಹ ಹೇಳ್ಬೇಕು ಟೀಚರ್ಸ್ ಅ
ಅಲ್ಲ ಸ್ಕೂಲ್ದಾಗ ಟೀಚರ್ಸ್ಗಳು ಹೋಮ್ವರ್ಕ್ ಮತ್ತು ಪೋನ್ಯಗ್ ಈಗ ನೋಡಿ ಬರೀದು ಓದುದು ಕೊಟ್ರಂದ್ರ
ಹಾ ಪಾಪಾ ಅದು ನೋಡ ಬರಿತಾರ ಮತ್ತು ಪೇರೆಂಟ್ಸಿಗೂ ಗೊತ್ತ ಆಲ್ಲಂಗ ಕೊಟ್ಟ ಬಿಡ್ತಾರಾ ಈಗ, ಪಾಪ ಅವರರ ಏನ್ ಮಾಡೊದು. ಅವ್ರು ಸುಮ್ ಫೋನ್ ಕೊಟ್ಟ ಅದರಾಗ ನೋಡ ಆನ್ಸರ್ ಬರಿರೀ ಅಂತ ಕೊಟ್ಟು ಬಿಡ್ದಾರ.
ಈಗ ನೋಡ ಲೇ ಯಾಚನೆಚು ಹುಡುಗುರು ಎಲ್ಲಿ ಓದಕ್ ತಾರ ಹೇಳ ಎಜುಕೇಶನ್ ಚೊಲೋ ಸಾಲಿಗೆ ಅಚಾರಷ್ಟ, ಬಿಟ್ರ ಪನೋ ಪನೋ ಪನೋ.
ಲ
ಹೌದು.
ಎರಡು ತಿಂಗಳು ಸುಟಿ ಬಂದವು ಬರೀ ಫೋನ್. ಫೋನ್ ಏನ್ ಹೋಮ್ವರ್ಕ್ ಏನು ಮಾಡಲ್ಲ ಏ ಅದೇ ಫೋನ್ ಸುಟ್ಟಿ ಐತಿ ಅನ್ನೋದು ನೋಡ್ಲಿ ಬಿಡ ಅಂತ ಕೈಬಿಡೋದು ಪೇರೆಂಟ್ಸ್ ಮತ್ತ. ಹಂಗಾಗಿ ಹುಡುಗುರೆಲ್ಲಾ ಹಾಳಾದ್ರೂ
ಹೌದು ಮೊದ್ಲ ಲೈಫ್ ಚೊಲೋ ಇತ್ತ. ಆ ಇಬ್ರು ಹುಡುಗುರು ಅದಾರ್ ನಮ್ಮ್ ಮನೆಯಲ್ಲಿ
ಹೌದಾ.
ಹ್ಮ್ಮ್.
ಮತ್ತೆ ನಿಮ್ಮ್ ಮನೆಯಲ್ಲಿ ಹೋಗ್ತಾರಾ
ಹೂಂ ನಮ್ಮನೇಲಿ ಒಬ್ಳ ಅದಳ ನಮ್ಮ ಅಣ್ಣನ ಮಗಳ ಅವಳು ಸವೆಂತ ಶ್ಯಾಣೆ ಅದಾಳ ಸ್ಕೂಲ್ ಒಳಗೆ‌ ಓದ್ತಾಳ.
ಮೊದ್ಲೆಲ್ಲಾರ ಎಷ್ಟು ಚಂದ. ಪ್ರತಿಭಾ ಕಾರಂಜಿ ಅದು ಡ್ಯಾನ್ಸ್ ಗಿನ್ನಿಸ್ ಅದು ಎಷ್ಟು ಚಂದ್ ಮಾಡ್ತಿದ್ರು ಸ್ಕೂಲ್. ದು ಎಲ್ಲಾ ಈಗ ಹುಡ್ಗೂರು ಹ್ಮ್ ಹ್ಮ್
ಹೋಗಿ ಪಾರ್ಟಿಸಿಪೇಟ್ ಮಾಡಿ ಆರ್ತಿದ್ವಿ ಈಗಿನ ಅವ್ರ ಪ್ರತಿಭಾ ಕಾರರಂಜಿ ಅನ್ನೋದ ಗೊತ್ತಿಲ್ಲ.
ಏನ್ ಆ ಪ್ರತಿಭಾ ಕುರಂಜಿ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಡ್ಯಾನ್ಸೆಸಿಗದು ಸೇರಿ. ಇಂದ್ರ ನಾವ್ ಸೇರಂಗಿಲ್ಲಾ ಅಂತ ಡೈರೆಕ್ಟ್ ಹೇಡ್ತಾರ ಮೊದ್ಲಲ್ಲಿ ಹೆಂಗಿತ್ತು
ಹೆಂಗ ಕ್ವಿಜ್ ಕಂಪಟಷನ್ ಎಲ್ಲಾದ ಪರಿಸಿಪೇಟ್
ಹ್ಮ್ ಈಗೇನ್ ಹುಡುಗ್ರು ಯ ಹಓಗೆ ನೋವಲ್ ಇೂ ಗೊತ್ತಾಗತ್ಗ ಹ್ಮ ಹ
ಬರ ಇಂಗ್ಲಷ ಮೀಡಿಯಂ್ ಅನ್ನೋದು ಇಂಗ್ಲೀಷ ಮೀಡಿಯಂ್ ಹಚ್ಚೋದು ಅವ್ರಿಗೆ ಕನ್ನಡನ ಓದಕ್ ಬರಲ್ಲ ಕನ್ನಡ ಬರಯಕ ಬರಲ್ಲ
ಹ್ಮ್ ಇಂಗ್ಲೀಷ್ ಮೀಡಿಯಂ್ ಅಂದ್ಬಟ್ಲೆ ಕನ್ನಡದ ಏನ ಗೊತ್ತಿಲ್ಲ
ಏನ್ ಓದಾಕೊ ಬರಲ್ಲ ಇಂಗ್ಲಿೀಷ್ ನಮ್ ಸಾಕ್ಷಿಿನ ಅಂದೆಲ್ಲ ಹಾಕಿ ಇಂಗ್ಲಿಷ್ ಎಲ್ಲಾ ಓದ್ತಾಳ ಬ ಎಲ್ಲಾ ಮಾತಾಡ್ತಾವಳ ಆದ್ರ ಕನ್ನಡ ಓದಕ್ ಬರಲ್ಲ ಬಸ್ ಬೋರ್ಡ್ ಗೊತ್ತಾಗಲ್ಲ. ಒಂದೊಂದ್ ಅಕ್ಷರ ಓದ್ತಾಳ ಹೆಂಗಾದ್ರ ಹೆಂಗ ನ ಬೈದು ಬಿಡ್ತೀನಿ ನಾ ಅಕಿಗೆ
ಹುಡ್ಗುರ್ದಗ ಯಾಕಂಗ ಇಷ್ಟ್ ಇದು ಆಗರ್ತ್ತ ಮಡ್ ಮೊಬೈಲಿಗೆ ಯಾಕೆ ಇಷ್ಟ್ ಅಡಕ್ಟ್ ಆಗಿ
ಅವ್ರರಿಗೆ ಇಂಗ್ಲೀಷ್ ಮಡಿಯಂ ಹಚ್ಚಿ ಹಚ್ಚಿ ಕನ್ನಡನ ಟಫ್ ಆಗ್ಬಿಟೇತಿ ಕನ್ನಡ ವತ್ ಅಕ್ಷರ ಇರ್ತಾವಲ್ಲ ಅವ ಟಫ ಆಬಿಟ್ಟ ಅವ್ರಿಗೆ
ಹಿಂದಿ ಹ ಹಿಂದಿ ಅಂತ್ರು
ಹಿಂದಿ ಮುಗೀತ ಹ್ಮ್ ಹೌದು ನಾವೆಲ್ಲ ಓದಕ್ಕೆೆಲ್ಲ ಎಷ್ಟ ಈಜಿ ಅನ್ಸ್ತಿತ್ ನಮಗ್ ಹಿಂದಿ ಈಕನ್ನ ಅವ್ರಗ್ ಹಿಂದಿ ಅರ್ತನ ಆಗಲ್ಲ ಅವ್ರಿಗೆ
ಅದ ಅಂತೇನೆ ಯಾಕಿಂದ ಏನ ಗೊಡ್ತಿಲ್ಲ
ಹ್ಮ್
ಮತ್ತೆ ನಿಮ ಮುಂದ ಡಿಗ್ರಿ ಅದ ಎಜುಕೇಶನ್ ಮಾಡ್ಲಿಲ್ಲ
ಹ್ಮ್ ಡಿಗ್ರಿ ಅದ ಮಾ ಅವಲ್ ಡಿಗ್ರಿ ಮಾಡ್ಲಿಲ್ಲ ಬಿಕಾಮಿಗೆ ನಾನು ಸಾಕಂತ ಬಿಟ್ಟೆ
ಯಾಕೆ ಮಾಡ್ಬೇಕಿಲ್ಲ ಮಮ
ಹಾ ಇಲ್ಲ ನನ್ಗ ಬಿಕಾಮ್ ಸಾಕ್ ಅನ್ಸತು ಅಲ್ಲಿಗೆ ಬಿಟ್ಟ ಜಾಬ್ ಮಾಡ ಹ್ಮ
ಹೌದ
ನಿಂದುು ಬಿಕಾಮ್ ಅಷ್ಟ ನೆಕ್ಸ್ಟ್ ಕಲಿ ಹ್ಮ್
ಹ್ಮ್ ಆಯತೋ ಬಾಯ್
ಹ